ಹಲೋ
ಕೇಳಿಸ್ತಾ ಇದಿಯಾ.
ಹಾ ನನಗ್ ಕೇಳಿಸ್ತಿದೆ ನಿಮ್ಗೆ.
ಹಾ ಕೇಳಿಸ್ತೈತೆ.
ಹೇಳಿ
ಏನ್ ಮಾಡ್ತಾ ಇದ್ದೀರಾ.
ನಾನು ಎಕ್ಸಾಮಿಗೆ ಓದ್ಕೋತಿದ್ದೆ ನೀವು.
ನಾವು ಹುಷಾರೀಲ್ಲ್ಲ ಮನೇಲಿ ಕುತ್ಕೊಂಡ್
ಹೌದಾ ಯ ಏನಾಯ್ತು ಯಾಕ ಹುಷಾರಿಲ್ಲ.
ಅದೇ ಸೀತ್ದಾಗಿದೆ ನಗಡೆ ಕೆಮ್ಮು.
ಹೌದಾ
ಹಾ ಎಲ್ಗೂ ಹೋಗಿಲ್ವಾ.
ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ ನೀವು.
ಹಾ ಹೋಗ್ ಬಂದ್ವಿ ಬೆಳಿಗ್ಗೆ.
ಹ್ಮ್ ಏನ್ ಹೇಳಿದ್ರು ಡಾಕ್ಟರ್ ಅಲ್ಲ.
ಏನು ಹೇಳಿಲ್ಲ ಅದೇ ಐಸ್ ಕ್ರೀಮು ಅದೆಲ್ಲಾ ತಿನ್ಬಿಡಿ ಅಂತ ಹೇಳಿತು.
ಹೌದಾ.
ಹಾ.
ಮತ್ತೆ.
ಎಲ್ಗ ಹೋಗ್ಬೇಕು ಅಂತ ಪ್ರವಾಸ.
ನಾನಾ ಮುಂದೆ ಹೋಗ್ಬೇಕಿರೋದು. ಕೇದಾರನಾಥ್ ಹೋಗ್ಬೇಕ ಅಂತ . ಆದದ್ರೆ ದೂರ ಅಲ್ಲ ಸ್ವಲ್ಪ ಕಷ್ಟ ಹೋಗ್ಬೇಕು ಆದ್ರೆ ಹೋಗ್ಬೇಕು. ಅದು ಹೋಗ್ಬೇಡ ಮಟ್ಟೆ ಅಂತ. ಹ್ಮ್ ಚೆನ್ನಾಗಿರುತ್ತೆ ಅಂತ.
ಹಾ.
ಹೋಗಿ ಬಂದ್ರೆ. ಮತ್ತೆ ನಿಮ್ಗೆ ಏನಾದ್ರು ಎಲ್ಲಾದ್ರೂ ಹೋಗ್ಬೇಕೂ ಅಂತ ಆಯ್ತಾ.
ಹಾ ಇಷ್ಟ ಐತೆ. ನಮ್ದು ಫ್ರೆಂಡ್ಸ್ ಒಂದ ಒಬ್ಬಳದ ಮದ್ವೆ ಇದೆ.
ಹ್ಮ್ಹ್.
ಅಲ್ಲಿ ಮದ್ವೆ ಕರೆದವ್ರೇ ಅಲ್ಲಿಗ್ ಹೋಗ್ಬೇಕು ಅಲ್ಲಿ ಪ್ಲೇಸ್. ಚೆನ್ನಾಗಿದಾವಂತೆ ಅವ್ರ ಉಡ ಊರ್ ಕಡೆನು.
ಹ್ಮ.
ಅಲ್ಲಿ ಹೋಗ್ಬೇಕು ಹೋಗಿ ಪ್ಲೇಸ್ ಎಲ್ಲ ನೋಡ್ಕೊಂಡು ಮದ್ವೆೆ ಮುಗಿಸಕೊಂಡು.
ಹ್ಮ.
ಬರ್ಬೇಕು ಅಂತ ಇದ್ದೀವಿ.
ಹೌದ
ಹ್ಮ ಹೂ.
ಚೆನ್ನಾಗಿರುತ್ತ. ಚೆನ್ನಾಗಿರುತ್ತೆ ಅಲ್ವಾ ಎಲ್ಲಾದ್ರೂ . ಮತ್ತೆ ಏನಾದ್ರು.
ಪ್ಲಾನ್ಸ್ ಇದೆಯಾ ಮುಂದೆ. ಎಲ್ಲಾದ್ರೂ ಇಲ್ಲಿ ಹೋಗ್ಬೇಕಪ್ಪಾ ಚೆನ್ನಾಗಿರುತ್ತೆ ಪ್ಲೇಸ್ ಸು
ಹಾ ನಾವ್ ಫ್ರೆಂಡ್ಸ್ ಎಲ್ಲಾ ಕುಟುಂಬದ ಜೊತೆ. ಜೊತೆ ಏನ ಹೋಗಿಲ್ಲ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ ನಾಳೆ.
ಹೌದಾ ಎಲ್ಲಿ ಹೋಗ್ಬೇಕು ಅಂತ ಇದ್ದೀರಾ.
ನಾವು ಈ ಕಡೆ ನಮ್ಮೂರ್ ಕಡೆ. ಚಿತ್ರದುರ್ಗ ಕಡೆ ಹೋಗ್ಬೇಕು ಅಂತ ಇಷ್ಟ ಇದೆ.
ಹೌದಾ ಎಲ್ಲಿ ಅಲ್ಲಿ ಏನೇನು ಇದೆ ಫೇಮಸ್ ಪ್ಲೇಸಸ್ ಎಲ್ಲ.
ಫೇಮಸ್ ಪ್ಲೇಸಸು ಜೋ ಇದೆ.
ಹಾ.
ಆಮೇಲೆ ಚಂದ್ರಾವಳಿ ಇದೆ. ಆಹ ಕಬ್ ಇದು ಕೋಟೆ ಇದೆ.
ಹ್ಮ್.
ಹ ಆಮೇಲೆ ವಾಣಿ ವಿಲಾಸ ಸಾಗರ ಇದೆ ಗಾಯತ್ರಿ ಡ್ಯಾಮ್ ಇದೆ.
ಹ್ಮ್ಮ್.
ಇಲ್ಲಾ ಪ್ಲೇಸ್ ಚೆನ್ನಾಗಿದೆ ಇಲ್ಲೂ ನೋಡಕ್ಕೆ.
ಹೌದ.
ಹ್ಮ್ಹ್.
ಹ್ಮ ಹ್ಮ್ಮ್ ನಮಕ್ ನೀವು ಎಲ್ಲಾ ಕಡೆನೂ ಹೋಗಿದ್ದೀರಾ.
ಹಾ ಎಲ್ಲಾ ಕಡೆನೂ ಹೋಗಿದ್ದೀವಿ ನಾವು.
ಹ್ಮ್. ನಾನು ಹ್ಮ್. ನಾನ್ ನಿಮ್ ಕಡೆ ನೋಡಿಲ್ಲ ಯಾವ್ದು ಪ್ಲೇಸಸ್ ಗೊತ್ತಾ ಯಾವ್ದು ಊರುಗಳ್ ನೋಡಿಲ್ಲ.
ಹೌದಾ ಬರ್ರಿ ಚೆನ್ನಾಗಿದೆ ಇಲ್ಲೂ.
ಹೌದಾ.
ಬಂದ್ ನೋಡ್ಕೊಂಡು ಹೋಗ್ಬೋದು. ಹ್ಮ್ ಇಲ್ಲ ಚೆನ್ನಾಗಿದ್ದೆ ಫ್ರೀ. ಇದು ಟಿಗಿಟು ಕಮ್ಮಿ.
ಹ್ಮ್.
ನೀರ್ನಲ್ಲೆಲ್ಲಾ ಆಟ ಆಡಕ್ ಬಿಡ್ತಾರೆ.
ಹ್ಮ್.
ಚೆನ್ನಾಗಿರ್ಬೇಕು ಫ್ರೆಂಡ್ಸ್ ಜೊತೆ ಬಂದ್ರೆ ಇನ್ನು ಎಂಜಾಯ್ ಮಾಡ್ಬೋದು ಚೆನ್ನಾಗಿದೆ.
ಹ್ಮ್.
ನಂಗೂ ಆಸೆ ಕಡೆ ಎಲ್ಲ ಬರ್ಬೇಕಪ್ಪ ಹೋಗ್ಬೇಕಪ್ಪಾ ಅಂತ ಇದೆ.
ಹೌದಾ.
ಚೆನ್ನಾಗಿರತ್ತಲ್ವಾ ಒಂತರ ಮಜಾ ಮಾಡ್ಕೊಂಡ್ ಬರ್ಬಹುದು ಫ್ರೆಂಡ್ಸ್ ಜೊತೆ.
ನಾವು ಜಾಸ್ತಿ ಫ್ಯಾಮಿಲಿ ಜೊತೆಗೇನ್ ಹೋಗಿಲ್ಲ.
ಹ್ಮ್.
ಕುಟುಂಬದ ಜೊತೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಹೋಗಿದ್ದೀವಿ.
ಹೌದಾ. ನಾವು. ಆಲ್ಮೋಸ್ಟ್ ಫ್ರೆಂಡ್ ಜೊತೇನೆ ಹೋಗಿರೋದು
ಹ್ಮ್ ನಿಮಿಗೆ ತಿನ್ನೋದ್ರಲ್ಲಿ ಏನಿಷ್ಟ ಬೇಕ್ರಿ ಐಟಮ್.
ಬೇಕ್ರಿ ಐಟಂ ಅಲ್ಲ್ ನಂಗೆ ಪಪ್ಸ್ ಇಷ್ಟ.
ಪಪ್ಸ್ ಆಮೇಲೆ.
ಎಗ್ ಪಫ್
ಹಾ.
ಮತ್ತೆ ಏನಿಷ್ಟ ಚಿಪ್ಸ್ ಇಷ್ಟ ಪೊಟ್ಯಾಟೊ ಚಿಪ್ಸು.
ಹಾ.
ಮತ್ತಿನ್ನೇನು ಆ ಅಲ್ಲಿ ಮಾಡೋ ಈ ಚಿಪ್ಸ್ ಬೇರೆ ಬೇರೆ ವೆರೈಟಿ ವೆರೈಟಿ ಚಿಪ್ಸ್ ಇಷ್ಟ. ಮತ್ತಿನ್ನೂ ಅಷ್ಟೆ.
ನಮಿಗೆ ರಸ್ಗುಲ್ಲ ಇಷ್ಟ. ಆಮೇಲೆ ಇದು ಅನಾರ್ಕಲಿ.
ಹಾ.
ಅದೊಂದಿಷ್ಟ. ಆಮೇಲೆ ಚ ಚಂಪಾಕಲಿ ಅಂತಾರಲ್ಲ
ಹಾ.
ಬೆಲ್ಲದ್ ತುಪ್ಪ್ದಲ್ ಮಾಡ್ತಾರಲ್ಲ ಅದ್
ಹಾ ನಂಗುವೆ ಚೆನ್ನಾಗಿರುತ್ತಲ್ಲ ಅದು. ನಂಗು ಸೇಮ್ ಐಸ್ ಕ್ರೀಮ್ ಇಷ್ಟ.
ಮೇಲೆ ಹನಿ ಕೇಕು ಚಾಕ್ಲೇಟ್ ಕೇಕು. ಹನಿ ಕೇಕ್ ಚಾಕೋಲೇಟ್ ಕೇಕ್
ಹೌದ. ಮತ್ತೆ ಇನ್ನೇನ್ ಇಷ್ಟ.
ಎಲ್ಗೂ ಹೊರ್ಗಡೆ ಹೋಗಿಲ್ವಾ ನಿನ್ನೆ.
ಇಲ್ಲ ಹೋಗಿಲ್ಲ ನಂಗ್ ಹುಷಾರಿಲ್ಲ ಅದಕೆ ಹೋಗಿಲ್ಲ. ತುಂಬಾ ಹುಷಾರಿಲ್ಲ.
ಹೌದಾ.
ಹುಷಾರಿಲ್ಲ ಅಂದ್ರೆ ಇದೇ ಪ್ರಾಬ್ಲಮ್
ಮನೆಲೆೆಲ್ಲಾ ಹೆಂಗಿದ್ದಾರೆ ಎಲ್ ಅವರು ಎಲ್ಗೂ ಹೋಗಲ್ವಾ ಪ್ರವಾಸ
ಹೋಗ್ತಾರೆ ನ್ನೇನಿಲ್ಲಾ ಅವಾಗವಾಗ ಹೋಗ್ತಾರೆ ಯಾವಾಗ್ಲು ಅಲ್ಲ ಅವಾಗವಾಗ ಹೋಗ್ತಾ ಇರ್ತೀನಿ
ಹ್ಮ್
ನೀವೆಲ್ಲೂ ಹೋಗಲಿಲವಾ
ನಾವು ನಿನ್ನೆ ಹೋಗಿಲ್ಲ ನಿನ್ನೆ ಹೋಗಿದ್ವಿ ಇವತ್ತಿಲ್ಲ ನಾಳೆ ಹೋಗತೀವಿ
ಹ
ಇಲ್ಲಿ ಒಂದು ಝೂ ಇದೆ
ಹಾ
ಇದು ನಂದಿ ಹೇಲ್ಸ್ ಅಂತ
ಹ್ಮ
ಅಲ್ಲಿ ಹೋಗ್ಬೇಕು ಅಂತ ಇದ್ದೀವಿ
ಚಿಕ್ಕಳ್ಳಾಪುರ ಹತ್ರ ನ ದಿಲ್ಸು
ನಾವಿಲ್ಲಿ ಬೆಂಗ್ಗಳೂರಲ್ಲಿ ಇರೋದು
ಓ ಹೌದಲ್ಲ
ಬೆಂಗಳೂರಲ್ಲಿ
ಅದೇ ಮುಂದ್ ಚಿಕ್ಕಬಳ್ಳಾಪುರ
ಏನು
ಚಿಕ್ಕಬಳ್ಳಾಪುರ್ದತ್
ಹಾ
ಅಲ್ಲ ಹೋಗ್ಬೇಕ
ಹ್
ಚೆನ್ನಾಗಿರತ್ತೆ ಹೋಗ್ಬೇ
ಹೋಗ್ ಬರ್ತೀವಿ ನೀವ ಹೋಗಿದ್ರಾ.
ಹ ಹೋಗಿದ್ದೀನಿ ನ ಚೆನ್ನಾಗಿದೆ ಫುಲ್ಲು ಬೆಳಗ್ಗಿನ ಜಾವ ಹೋಗ್ಬೇಕು ನೀವಿ
ಹಾ ನಾವು ಬೆಳಗ್ನೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ.
ಹ
ಹ ಬರ್ಬೇಕು ಸಾಯಂಕಾಲ ಅಷ್ಟೊತ್ತಿಗೆ ಅಂತ.
ಹೋಗ್ಬನ್ನಿ ಎಷ್ಟ್ ಚೆನ್ನಾಗಿದ್ದೇನು ಫುಲ್ಲು ಬೆಳಗ್ಗೆ ಟೈಮ್ ಲ್ಲಿ ಹೋದ್ರೆ ಎಷ್ಟು ಓ ಇರೋದು ಹೇಳ್ತಾರೆ ಏನ್ ಹೇಳ್ತಾರೆ ಫುಲ್ ಮಂಜು ಮಂಜು
ಹಾ ಹೌದು ಅಂತೆ
ಹ್ಮ್ ಚೆನ್ನಾಗಿರುತ್ತೆ
ಹಾ ಹೋಗ್ ಬರ್ತೀವಿ ನೀವೆಲ್ಲಿ ಹೋಗ್ಬೇಕು ನೆಕಸ್ಟು ನಾಳೆ
ನಾಳೆ ಕಾಲೇಜಿಗೆ ಹೋಗ್ಬೇಕು ನಾಳೆ ಎಕ್ಸಾಮ್ ಐತೆ
ಹೌದಾ
ಹ್ಮ ನಾಳೆ ಗದ್ರೆ ಸಾಕು ಮತ್ತೆ ಆ ಕ್ಲಾಸ್ ಈ ಕ್ಲಾಸ್ ಅಂತ ಸ್ಟಾರ್ಟ್ ಆಗ್ಬಿಟ್ರೆ ಕಷ್ಟ
ಹ್ಮ್ ಹಾ್
ಹ್ಮ್ ಮತ್ತೆ ಹಾಕ್ಲಾಸ್ ಇಕ್ಲಾಸ್ ಅಂದ್ರೆ ಕಷ್ಟ ಆ ಓ ಕೆಲ್ಲ ಮತ್ತೆ ನಿಮ್ಗೆ ಯಾವಾಗದೆ ಹಾಲಿಡೇಸ್ ಕಾಲೇಜ್ ಎಲ್ಲ
ರಾತ್ರಿ ಏನ್ ಊಟ ಮಾಡುದ್ರಿ
ರಾತ್ರಿ ನಾನು ಚಪಾತಿ ಮಾಡಿದೆೆ ಚಪಾತಿ ಜೊತೆ ಅನ್ನ ತಿಂದೆ
ಸಾಂಬಾರ್ ಕೊಟ್ಟಿದ್ರು
ಹ್ಮ್ ಹ್ಮ್
ಹ್ಮ್ ನೀವೇನ್ ಮಾಡಿದ್ರಿ ಊಟ
ನಾವು ರಾತ್ರಿ ದೋಸೆ ತಿಂದಿದ್ವಿ ಇವಾಗ ಬೆಳಗ್ಡೆ ಒಪ್ಪಿಡ್ತಿದ್ವಿ
ಅದ್ರ ದೋಸೆಗಏನು
ದೋಸೆಗೆ ಇದು ಪಟಾಟೊ ಪಲ್ಯ
ಚಟ್ನಿ ಮಾಡಿದ್ದ್ಲಾ
ಹಾ ಚಟ್ನಿ
ಹ್ಮ್
ನೀವೀಗ ಏನ್ ಇಷ್ಟ ದೋಸೆಗೆ
ದೋಸೆೆಗೆ ನಂಗೆ ಇದಿಷ್ಟ ಟೊಮೆಟೊ ಗೊಜ್ಜು ಇಷ್ಟ
ಹ್ಮ್ ಹ್ಮ್
ನಿಮಗ ಏನ ಇಷ್ಟ
ನಮಗೆ ದೋಸೆಗೆ ಅದೇ ಹೇಳ್ದಲ್ಲ ಪಲ್ಯ ಚ ಚಟ್ನಿ
ನೀವ್ ಮತ್ತೆ ಏನೇನ್ ತಿಂತೀರಾ
ನಾನ್ ವೆಜ್ ವೆಜ್ ಎಲ್ಲ ತಿಂತೇನೆ ಈ ಕಾ
ವೆಜ್ ಅಲ್ಲಿ
ಎಕ್ಚುಲಿ ನಂಗೆ ತುಂಬಾ ಇಷ್ಟ ಅಂದ್ರೆ ಹುುಳಿಗೆ
ಹ ಮ್ಯಾಗಿ ಮಾಡಕ್ ಬರುತ್ತಾ ನಿಮಗೆ
ನೀವ ಯಾವತ್ತ ಆರಾಮಾಗಿ ಮಾಡ್ತೀರಾ
ಮ್ಯಾಗಿ ಮಾಡಕ್ ಬರುತ್ತಾ
ಹ್ಮ್ ಬರುತ್ತೆ
ಅದ್ಯಾವ್ ತರ ಮಾಡ್ಬೇಕು
ಅಷ್ಟು ಮಾಗೆ ಪ್ಯಾಕೆಟ್ ತಂದು ಅದು ಏನು ಹ್ಮ ಇಟ್ಕೋಬೇಕುಮ ತೆೆಗೆದ ವಾಟರ್ ಅಲ್ಲಿ ಬಿಸಿ ನೀರಲ್ಲಿ ಅದನ್ನ ಹಾಕಿ ಬಿಸಿ ಮಾಡ್ಬೇಕು
ಹ್ಮ
ಅದದ್ಮೇಲೆ ಮತ್ತೆ ಅಹ ಮಸಾಲೆ ಇರುತ್ತಲ್ಲ
ಹ್ಮ ಹಾ್
ಸೊ ಅದರಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು
ಹಾ ಹಾ
ಬೈಸ್ಕೊಂಡಿದ್ದ ಆದ್ಮೇಲೆ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಹಾಕೊಂಡು ಗಟ್ಟಿಯಾಗ ಬೇಕಿದ್ರೆ ಗಟ್ಟಿಯಾಗ ಮಾಡ್ಬೋದು ತೆಳ್ಳ ಬೇಕಿದ್ರೆ ತೆರಳ್ಳ ಮಾಡ್ಕೊಂಡು ತಿನ್ಬೋದು
ಹ್ಮ
ಹ್ಮ
ಸರಿ
ಹ್ಮಸರಿ